ಹಲೋ
ಕೇಳಿಸತಾ ಇದ ಇದ್ಯಾ ಹಾ ನಂಗಲ್ಲ ಕೇಳಿಸ್ತಾದೆ
ಆಏಳ
ಊಟ ಮಾಡದ್ರಾ
ಹಾ ಮರ ದೇ ಉುಮದಾಯ ತ
ನಮ್ದಿನ ಇಲ್ಲ ಅಡ್ಗೆ ಮಾಡ್ತಾ ಇದ್ದೇನೆ
ಹ್ಮ ಏನ್ ಅಡಗೆ
ದೋಸೆ ಮತ್ತೆ ಚಟ್ನಿ ಮಾಡ್ತಾ ಇದ್ದೀನಿ
ಬಸ ಇವತ್ತು ದಸಿನ
ಹ್ಮ್ ನಿನ್ ಹಸಿಟತ್ತು
ಹಾ
ಆಯ್ಗ ಅದ್ರಲ್ಲ ದೋಸೆ ಹಾಕಿ ಚಟ್ನಿ ಮಾಡ್ತಾ ಇದ್ದೀನಿ
ಹ್ಮ ಹಾ
ಹ್ಮ್
ಹ್ಮ ದೋಸೆ ಕ್ಯಾರೆಟ್ ಪಲ್ಯ ಚೆನ್ನಾಗಿರುತ್ತಲ್ಲ
ಕ್ಯಾರೆಟ್ ಇಲ್ಲ ಮನೇೆಯಲ್ಲಿ ಕ್ಯಾರೆಟ್ ಪಲ್ಯ ಮಾಡಕ್ಕೆ ಕಡಲೆಬೀಜ ಒಂದೇ ಇರೋದು ಅದಕ್ಕೆ ಕಡಲೆಬೀಜ ಚಟ್ನಿ ಮಾಡ್ತಾ ಇದ್ದೀನಿ ಹ್ಮ್
ಮತ್ತೆ ಸಮಚಾರ
ಮತ್ತೆ ಏನಿಲ್ಲ ನೀವ ಹೇಳ್ಬೇಕು ಎಲ್ಲ
ನಮ್ದ ಎಲ್ಲಪ್ಪ
ನಿಮಗ್ ಬರುತ್ತಾ ಚಟ್ನಿ ಮಾಡಕ್ಕೆೆ
ಹಾ ಮಾಡ ಮಾಡ್ತೀನಿ ನಾನು ಯಾವಾಗನ್ನ
ಹೆಂಗ್ ಮಾಡ್ತೀರಿ ಹೇಳಿ ನಾ ಹಗೆ ಮಾಡೋಣ ಇವಾಗ
ಕಳ್ಳಬೀಜ ಬಿಹಯ್ಸ್ಕೊಂಡು
ಬೇಯಸ್ಗಳಲ್ಲ ಊರ್ಕೊಂತಾರೆ
ಕನ್ನಡದಂಗ ಮಾತ್ರ ಜಾಸ್ತಿ ಬರಲ್ಲ ಹಂಗೆ
ಹೌದಾ ಕಡ್ಲೆಬೀಜನ ಹುರ್ಕಕೊಳೋದು ಅಂತಾರೆ
ಹ್ಮ ಸರಿ ಸರಿ ಅದಂಗ ಮಾಡಕೊಬಿಟ್ಟು
ಕಡ್ಲೆ ಬೀಜನ ಮತ್ತೆ ಕುರ್ಗಡ್ಲಿನ ಹುರ್ಕೊಂಡಿದನಿ ಮೆಣಸಿನ್ಕಾಯನು ಹೂರ್ಗಡ್ಲೆ
ಹಂಗಂದ್ರೆ
ಕಡಲ್ಲ ಪಪುವ
ಹಾ ಹಂಗ ಅನ್ಬೇಕು ನಮ್ಗ ಯಾವ ಭಾಷೆಯಲ್ಲಿ ಹೇಳಿದ್ರೆ ನಮ್ಗ ಅರ್ಥ ಆಗಲ್ಲ
ಹುರ್ಗಡ್ಲೆೇನ ಹುರ್ಗಡ್ಲೆ ಅಂತಾನೇ ಅಂತಾರಪ್ಪಾ ನಮ್ ಕಡೆ ನಿಮ್ ಕಡೆ ಏನಾದ್ರು ಬೇರೆ ಹೆಸ್ರಲ್ಲಿ ಕಳ್ತಾರಾ
ನಮ್ಮ ಒಂದರಂದಲ್ಲ ಬಿಡ ಹೆಸರು ನೂರಾರು ಇರ್ತವೆ
ಹೌದಾ ನಮ್ ಕಡೆ ಉರ್ಗಡ್ಲೆ ಆಗ್ತಾರೆ ಅವಾವೆೇಳುನು ಹುರ್ಕೊಂಡಿದ್ದೀನಿ ಆಯ್ತಾ ಕೊತ್ತಂಬರಿ ಸೊಪ್ಪು ಬಿಡಿಸಸ್ತಾ ಇದ್ದೀನಿ
ಹಾ
ಸ್ವಲ್ಪ ಬಿಡ್ಸಿದ್ದೀನಿ ನೆಕ್ಸ್ಟ್ ಏನಾಗ್ತಾರೆ
ಕೊತ್ತಮೀರಿ ಸೊಪ್ಪು ಹಸಿಮೆಣಸಿನಕಾಯಿ
ಹಸಿಮೆಣಸಿನಕಾಯಿ ಲ್ಲಾ ಒಣ್ಣ್ಸಿನ್ಕಾಯಿ ಒಣ್ಣ್ಸಿನ್ಕಾಯಿ ನಾವಾಗ್ಲೇ ಹುರ್ಕೊಂಡಿದೀನಿ
ಹ್ಮ ಹಣು ಆಮೂಳಾಗ ಆಗ್ಬೋದಲ್ಲ
ಹ್ಮ ಹಂಗೆ ಹಾಕ್ಬೋದು ಉರದ್ರೆ ಸ್ವಲ್ಪ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಉರಿತಾರೆ ಖಾರ ಜಾಸ್ತಿ ಬರುತ್ತೆ ಅಂತ ನಾ
ಹ್ಮ್ ಅದಕ್ಕಿಂತ ಒ ಒಂದ್ ಮೆಣ್ಸಿನ್ಕಾಯಿಗಿಂತ ಹತ್ತೇ ಮೆಣ್ಸಿನ್ಕಾಯಿಲ್ಲಿ ಮಾಡೋದ ಚೆನ್ನಾಗಿರುತ್ತೆ
ಒನ್ ಮೆನ್ಷ ಹಸಿಮೆಣಸಿನಕಾಯಿ ನಮ್ಮ ಮನೇಲಿ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಇದೆ ಸ ಹೆಲ್ತ್ ನೋಡ್ಕೋಬೇಕಲ್ವಾ ಅದಕ್ಕೆ ನಮ್ ಮನೇಲಿ ಹಸಿ ಮೆಣ್ಸಿನ್ಕಾಯಿ ಎಲ್ಲಾ ಜಾಸ್ತಿ ಯೂಸ್ ಮಾಡಲ್ಲ ಒಣ್ ಮೆಣ್ಸಿನ್ಕಾಯಿನೆ ಜಾಸ್ತಿ
ಹಂಗಾರೆ ಹಸಿಮೆಣಸಿನಕಾಯಿ ತಿಂದ್ರೆ ರೋಗ ಬರುತ್ತಾ
ಬರುತ್ತಾ ಅಲ್ಲ ಬರುತ್ತೆ ಜಾಸ್ತಿ ಕಾಯಿಲೆಗಳೆ ಬರುತ್ತೆ ಹಸಿ ಮೆಣಸಿನಕಾಯಿ ತಿಂದ್ರೆ
ಅವನ ಜಾಸ್ತಿ ಅದನ್ನೇ ತಿನ್ನೋದು ನಂಗೆ ಏನು ಬರ್ಲಿಲ
ಹೋ ಇವಾಗ್ ಬರಲ್ಲ ನಿಮ್ಗ ಇನ್ನ ವಯಸ್ಸ ಆಗ್ತಾ ಆಗ್ತಾ ಆಗ್ತಾ ಬರುತ್ತೆ ನೋಡಿ ಅವಾಗ ಅವಾಗ ನೆನ್ಸ ಸ್ಕೊತೀರಾ ನನ್ನನ
ಹಾ
ಹ್ಮ್
ಹಂಗೆ ಇವಾಗ ಚಟ್ನಿ ಹೆಂಗ್ ಮಾಡ್ಕೊತಿದ್ರ ನಮ್ ಬರೇ ಕ ಹಸಿಮೆಣಸಿನಕಾಯಿ ಚಟ್ನನೆ ತಿನ್ನತಿನಿ
ಹ್ಮ್ ಹ್ಮ್ ಹ್ಮ್ ಹಂಗಾದ್ರೆ ಕಷ್ಟ ಆಗುದು ನಿಮಗೆ ಮುಂದೆ
ಹ್ಮ್ ಬೇಗ ಟಿಕೆಟ್ ತಕಂಡ್ ಬಿಟ್ರೆ ಏನ ಅದಕ್ಕೇನಂತೆ
ಸ್ವಲ್ಪ ಬೇಗ ವಯಸ್ಸಾಗಿರೋ ತರ ಕಾಣುತ್ತೆ ನಿಮ್ಗೆ
ಹಾ
ಅದಕ್ಕೆ ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೊಂಡ್ ತಿನ್ರಿ ಅಂತ ಹೇಳೋದು
ನಮ್ಗೆ ಅದ್ರ ಬಗ್ಗೆ ಏನಿಲ್ಲ ಟೇಸ್ಟ್ ಕೊತಾ ತಿಂತಾ ಇರೋದಷ್ಟಕ್ಕೆ
ಹಾ ನಮ್ಮ ಮನೇಲಿ ಒಬ್ಬರು ಇದಾರೆ ಆತರ ನಮ್ ತಮ್ಮ ಅಂತ ಅವರು ಹಂಗೇನೆ
ಹ್ಮ್
ತಿಂತಾನೆ ಇರದು ತಿಂತಾನೆ ಇರದು ಏನ್ ತಿಂತಾ ಇದ್ರು ಗೊತ್ತಿಲ್ಲ ತಿನ್ನೋದು ಹ್ಮ್
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ
ಮತ್ತೆ ಇನ್ ಏನಿಲ್ಲ
ಹ್ಮ ಈಶಾ ಫೌಂಡೇಶನ್ ನೋಡಿದ್ರಾ
ಈಶಾ ಫೌಂಡೇಶನ್ ಇದು ಚಿಕ್ಕಬಳ್ಳಾಪುರ ಅಲ್ಲಾ
ಹ್ಮ್
ಎಲ್ಲಿದ್ದೀರ ಅಷ್ಟೊಂದ ಸೌಂಡ್ ಕೇಳ್ಸ್ತೈತೆ
ಏನ್ ತಕೊಂಡು
ಹ್ಮ್ ದಈಗ ಸೌಂಡ್ ಕೆಲ್ಸ್ತ ಇಲ್ಲ
ಗಾಡಿ ಗಾಡಿ ಒಡಾಡುದು
ಹೊರಗಡೆ ಇದೀರಾ ಸ್ವಲ್ಪ ಒಳಗಡೆ ಹೋಗ್
ನಮ್ ಮನೆಯತ
ಏನ್ ಗಾಡಿ
ರೋಡ್ ಅಲ್ಲಿ ಓಡಾಡ್ತಾವಲ್ಲ ಗಾಡಿ ಅವು
ಅದಾ ಸ್ವಲ್ಪ ಒಳಗಡೆ ಹೋಗಿ ಕೇಳ್ಸಲ್ಲ ಅವಾಗ
ಒಳಗಡೆನೆ ಇರೋದು
ಒಳಗಡೆ ಇದ್ರು ಇಷ್ಟ್ ಜೋರಾಗ್ ಕೆಲ್ಸುತ್ತು
ನನಗೆ ಸರಿಯಾಗಿ ಕೇಸಲ್ಲ ನಿಮ್ ಫೋನ್ ಆಗ ಮಾತಾಡ್ತಾರ ಅದ್ರಲ್ಲಿ ಅದಂಗ ಕೇಸುತ್ತೆ ಅಂತ ಹಲೋ
ಹೌದಾ ಏನೋ ಸ್ವಲ್ಪ ಜಾಸ್ತಿ ಒಳ್ಳೆ ಸೀಡಿ ಆಗ್ತಾಗ ಗುಯ್ಯೋ ಅಂತ ಬರಲ್ಲ ಹಂಗ್ ಬರುತ್ತೆ
ಗುಯೋ ಅಂತ
ಹ್ಮ
ಹ್ಮ ಅದ ಆಟ ಹಂಗೆ ಏರೋ ಕೆಟ್ಟ ಆಯ್ತಪಾ ಅದ ಆಟೋ ಟೋ ಆಯ್ತ ಹೇಳ ಈಗ್ಲೂ ಬರ್ತಾಯ್ತಾ
ಇವಾಗೇನಲ್ಲ
ಹ್ಮ್ ಆಟಾ ಪ್ರಾಬ್ಲಮ್ ಅದ
ಹೌದಾ
ಹ್ಮ್
ಮತ್ತೆ ನೀವೇನ್ ತಿಂದಿದ್ರಿ
ಹಾ ಹ ಬೆಳಿಗ್ಗೆ ಮುದ್ದೆ ಆಳ್ಕ್ಕೆ ಸಾರ
ನೀವ್ ಹಗ್ಲು ಕಾಯಿಂದ ತಿನ್ಂತೀರಾ
ಹ್ಮ
ನಾನ್ ತಿನ್ನಲ್ಲ
ಹ
ಹಲೋ
ಹಲೋ
ಅದ್ ಜಾಸ್ತಿನೇ ಸೌಂಡ್ ಕೇಳಿಸತಾತೆ
ಗಾಡಿ ಹೊರಡ್ತಲ್ಲ ಅದಿ ಸೌಂಡ್ ಕಳ್ಸುತ್ತ ಅಷ್ಟೇ ಗಾಡಿ ಹೊರಟೋದು
ಹಾ ಇವಾಗೇನ್ ಕೇಳಿಸತಾ ಇಲ್ಲ
ಹ್ಮ್ ಗಾಡಿ ಓಡಾಡಸ ಈವಾಗ ಗಾಡಿ ಯಾವು ಓಡಾಡ್ತಿಲ್ಲ
ಹ್ಮ್ ನಾನ್ ಏನೋ ಹೇಳೋದಕ್ ಬಂದೆ ಅಲ್ಲ ನಿಮ್ಗೆ
ಆಗ್ಲ ಕಾಯ ರೀ ಆಗ್ಲ ಕಾಯ ಸಾರ
ಹಾ ನೀವ್ ಆಗ್ಲ ಕ ಎಲ್ಲ ತಿಂತೀರಾ ಹ್ಮ್ ಅದ್ ಜಾಸ್ತಿ ಕಹಿ ಇರುತ್ತೆ ಅಲ್ವಾ ಆದ್ರೂ ತಿಂತೀರಾ
ಅದಕ್ಕೆ ಅ ಅದ ಅದಕ್ಕೆ ಮಸಾಲ ಸ ಮಸಾಲ ಆಡ್ ಮಾಡುದ್ರೆ ಏನ್ ಅಷ್ಟ ಅಂತ ಅನ್ಸಲ್ಲ
ನಾವೆಲ್ಲ ಪಲ್ಯನೂ ತಿನ್ನಲ್ಲ ಗೊತ್ತಾ
ಹ ನಾವು ಒಂದೊಂದ್ ಸರಿ ನಾವ್ ಅಪ್ಪ ಸೇರಿ ತಿನ್ನುವು ತಂಗಗೆ
ಹೌದಾ ನಾವ ಅದ್ ಏನ್ ಸಾಂಬಾರ್ ಮಾಡದ್ರು ಪಲ್ಯ ಮಾಡದ್ರು ನಾವ್ ಅದೆಲ್ಲ
ಹಾ ಬಟ್ಲಕಾಯಿ ಅಂದ್ರೆ ಗೊತ್ತಾ
ಹ್ಮ್ ಅದು ಗೊತ್ತು
ಹಾ ಅದ ಅದನ್ನು ಮಾಡಿದ್ವಿ ಇವತ್ತು
ಅದು ಸೋರೆ ಕಾಯ್ತಾರ ಅಲ್ವಾ
ಹಾ ಅ ಅ ಇದ್ದಂಗ ಇರುತ್ತಲ್ಲ
ಹ್ಮ್ ಹೌದು ಅದು ಗೊತ್ತು ಅದು ಸಾಂಬಾರ ಎಲ್ಲ ಮಾಡ ತವಿ ಆದ್ರೆ ಇದು ತಿನ್ನಲ್ಲ ಕಹಿ ಇರತ್ತೆ
ನಾವವು ಪಲ್ಯ ಮಾಡ್ಕೊಂಡು ತಿಂದ್ ಇವತ್ತು ಸಾಂಬಾರ್ ಮಾಡಿಲ್ಲ ಅದ್ರಾಗಿ
ಹೌದಾ ನಮ್ಮ್ ಹಾಸ್ಟಲ್ ಕೊಟ್ಟರು ನಾವು ಅದನ್ನೆಲ್ಲಾ ತಿನ್ನಲ್ಲ
ಅಷ್ಟಲ್ಲಿ ಕೊಡ್ತಾರ
ಹ್ಮ್ ಚಪಾತಿ ಕೊಡ್ತಾ ಇರ್ತಾರ ಒಂದೊಂದ್ಸಲ
ಅಯ್ಯೋ ನಿಮ್ಮ ಅಸ್ಲಿ ಬೆಸ್ಟ್ ನಮ್ಮಸ್ಲು ಎಷ್ಟೇ ಕತೆ
ಹೌದಾ ನಿಮ್ಮ್ ಅಸ್ಲಲ್ಲಿ ಏನೇನ್ ಊಟ ಆಗ್ತಾರೆ
ನಮ್ಮ ಅಸ್ಲಲ್ಲಿ ಅರ್ನ ಬೆಳಿಗ್ಗೆ ಪಲಾವ್ ಮಾಡ್ತಾರೆ ಲ ವಷ್ಟ ಚೆನ್ನಾಗಿರುತ್ತೆ ಪನ್ನ ಮಧ್ಯಾಹ್ನ ಅ ಅನ್ನಾನ ನೀರ್ ಕಟ್ಟ ಸಾಂಬಾರು ನೀರ್ ಬರೇ ನೀರ್ ಇರ್ತವೆ ತರಕಾರಿ ನೀರಲ್ಲ ಏನ ಇರಲ್ಲ ಅದ್ರಾಗ
ಹಾ ಹಾ ಹಾ
ಾರಾನ ಹೊಸಬರೋದ್ರೆ ಬರೀ ನೀರ್ಗೆ ಮಸಾಲಾನೂ ತಿರುಗ ಸಂಬರ್ಪುರ್ ಹಾಕಿ ಸುಮ್ನೆ ಕಲಾಕಾರ ಏನ ಅನ್ಕೋಬೋದು ಹಂಗಿರ್ತತಿ
ಹೌದಾ
ಇಲ್ಲಾಂದ್ರೆ ಒಂದೊಂದ್ ದಿವ್ ಒಂದೊಂದ್ ದಿವ್ಸ ಬ ಚೆನ್ನಾಗ್ ಮಾಡಿರ್ತಾರ ಅನ್ಕೋ ಸಾಂಬಾರು
ನೈಟನನ ಕಮ್ಮಿ ಕಮ್ಮಿ ಆದ್ರೆ ಸಾಂಬಾರು
ಹಾ ಹಾ
ಅದಕ್ಕೆ ನೀರು ಕಟ್ಬಿಟ್ಟು ಉಪಕಾರ ಆಗ್ಬಿಟ್ಟು ಕಲಾಕಿ ಹಗ್ಬಿಟ್ಟಡ್ತರ ಬೇಸಿ ಮಾಡಿ ಅದೇ ಕೊಡೋದು
ಹೌದಾ
ಹ್ಮ ನಮ್ಮ್ ಮನೆಗೆ ಆ ಲ್ಲಿ ಇರೋದಕ್ಕಿ ನ ಮನೆಗೆ ತಿಂದು ಮನೆಗೆ ದಪ್ಪಗ ಅಂತ ಕರ್ಕೊಬಿಟ್ರು
ಹೌದಾ ಅಂದ್ರೆ ನೀಮ್ ಹಸ್ಟೆಲ ಅಲ್ಲ ನ್ ಹಂಗ ಮಾಡ್ತಿದ್ದೀರಾ
ಹ್ಮ ಇನ್ನ ಹೆಂಗ ಮಾಡ್ತಾರೆ ದುಡ್ಡು ಉಳ್ಸಕ ಹೆಂಗ್ ಮಾಡ್ತಾರ
ಹ ಹಾ
ಇ ಇಲ್ಲ ಹಾಸ್ಲ್ ಬಿಟ್ರಿ ಇನ್ಯ್ದೂ ಇಲ್ಲ ಕಾಲೇಜ್ಗ ಹತ್ರವಾಗಿಗರೋದು ಕಾಲೇಜಿಗು ತಿರುಗಿ ಹಾಸ್ಲಗೆ
ಹಾ ಹಾ
ಇ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು
ನಮ್ಮ ಸ್ಲಲ್ಲೂ ಹಂಗೆ ಇರುತ್ತೆ ಊಟ ಬಟ್ ಕೆಲವೊಂದ್ಸಲ ಚೆನ್ನಾಗಿರುತ್ತೆ ಆದ್ರೆ ಕೆಲವೊಂದ್ಸಲ ಹಂಗ ಆಗತ್ತೆ
ಹ್ಮ
ಕೇಳುಸ್ತಾ
ಮತ್ತೆ
ನನ್ ಹೇಳಿದ ಕೇಳಿಸತಾ
ಒಂದೊಂದ್ಸರಿ ಹಂಗಿರುತ್ತೆ ಒಂದ್ಸರಿ ಹಿಂಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಂತೇ
ಹ್ಮ್ ಹೌದೌದು ಆದ್ರ ಇದಾಗ್ಲುಕಾಯಿ ಮಾಡ್ದಾಗ ಎಲ್ಲ ನನ್ ತಿಂತಾನೆ ಇರ್ಲಿಲ್ಲ
ಹಾ
ಹಾಗೂರ್ಕಾಯ್ದ ಏ ಅಷ್ಟು ಚೆನ್ನಾಗಿರಲ್ಲ ಅ ಜಾಸ್ತಿ ಅಂದ್ರೆ ಜಾಸ್ತಿ ಕಹಿ ಇರುತ್ತೆ ನೀವ್ ಹೆಂಗ್ ತಿಂತೀರೋ ಹ
ಹಾಗಲ್ಕೈಿ ಮಸಾಲ ತಿರ್ಗ ಮತ್ತೆ ಉಪ್ಪಕಾರರ ಸ್ವಲ್ಪ ಜಾಸ್ತಿ ಇಾಕ್ಕಿದ್ರೆ ಅವಾಗ ತಿನ್ನೋಕ್ ಆಗ ತಿನ್ನಾಗ ತಿನ್ಬೋದು ಆದ ಹಂಗಂಗೆ ಅಂದ್ರೆ ಚೆನ್ನಾಗ ಬೇಯಸ್ ಬಿಡ್ಬಕ್ ಫಸ್ಟ್ ನೀರಾಗಿ
ಹ್ಮ್ ಹ್ಮ್ ಹ್ಮ್
ಸ್ವಲ್ಪ ಕೈ ಹೊಲ್ಟಾಗುತ್ತೆ ಅಷ್ಟೇ ಕತೆ ನೀರೆಲ್ಲ ಎಷ್ಟು ಬೇಯುತ್ತೋ ಅಷ್ಟು ಒಳ್ಳೇದು ತಿರ್ನ್ನಾಕ ಇಲ್ಲಾಂದ್ರೆ ಕೈ ಕೈ ಹೊಡಿಯತಿ
ಹೌದಾ
ಹ್ಮ್
ಹ್ಮ್ ಒಂದ್ ನಿಮಿಷ ಯಾವ್ದೋ ಫೋನ್ ಬರ್ತಾ ಇತಿ ನಾ ನೋಡ್ಬಿಟ್ಟು ಮತ್ ಮಾಡ್ತೀನಿ ಹ್ಮ್ ಸರಿ ಸರ್